ಹ ಪಿಸು ವೆನು ಎದರು ಹ್ಮ ಅರಾಮದೀವೀ ನೀವ ಆರಾಮ್ದೀರಾ
ನಾವು ಎಲ್ಲಾ ಚೆನ್ನಾಗಿದ್ದೀವಿ ಏನು ಊಟ ಎಲ್ಲಾ ಆಯ್ತಾ ಮನೇಲೆ ಎಲ್ಲಾ ಆರಾಮಿದ್ದಾರಾ
ಮನ್ಯಾಗ ಎಲ್ಲಾ ಆರಾಮದ್ದಾರೆ
ಹಾ ನಮ್ದು ಊಟ ಆಯ್ತು ನೋಡ್ರಿ ಉಮ್ಮೇಶ್ ಅವ್ರೇ ಮತ್ತೆ ಮಳೆ ಬೆಳೆ ಯಾವ ರೀತಿ ಇದೆ ಏನಿದ ಸಮಾಚಾರಾ ಮಳೆ ವರದಿ ಏನು
ವೇ ಮಳೆ ಮಾತ್ರ ಒಂದ್ ವಾರದಿಂದ ಬರ್ತಾನೆ ಇಲ್ಲಾ ಯಾಕೋ ಗೊತ್ತ ಲ್ಲ ಈ ಈ ವರ್ಷ ಮಳೆ ಬೀಳತ್ತೋ ಇಲ್ಲೊ ಗೊತ್ತಾಗ್ತಿಲ್ಲಾ.
ಅದೇ ಈ ವರ್ಷ ಮಳೆ ಬಿಲ್ಲ ಅನಂತ ಆಲ್ಲಿ ಪ್ರಚಾರ ಮಾಡಿದ್ದಿರಲ್ಲಾ ಮುಂಚಿತವಾಗಿಯೇ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ನಾವು ಬೆಳೆ ಬೆಳಿಬೇಕಿತ್ತು ಈಗ ನಾವ್ರೇ ಮೆಕ್ಕೆಜೋಳವನ್ನ ಹಾಕ್ ಬಿಟ್ಟಿದ್ದೀವಿ ಏನು ಮಾಡಕ್ ಆಗ್ತಿಲ್ಲಾ ಈಗ ನಮ್ ಕೈಯಲ್ಲಿ
ಹೌದು ನಿಮ್ಮ ಮೆಕ್ಕೆಜೋಳ
ಹ್ ಹ್ ಬಿತ್ತ ಬಿಟ್ಟಿದ್ದೀವಿ ಮಳೆ ಬರ್ತಿಲ್ಲಾ ಹ್ಮ್ ನಮ್ದು ನೋಡಿದ್ರೆ ನೀರಾವರಿ ಅದ ಮತ್ತೆ ಅಧಿಕ ನೀರಾವರಿ ಒಂದ್ ಸ್ವಲ್ಪ ನಾವ್ ಮಳೆ ಅಷ್ ಬಿತ್ತಿರ್ತೀವಿ ಯಾಕೆಂದ್ರೆ ಎಲ್ಲಾ ಜಾಗಕ ಕ್ಕ ನೀರನ್ನು ತಳ್ಸೋದ ಆಗಲ್ಲಾ
ಹೌದು ಹೌದು.
ಅರ ಕಾರಣಕ್ಕ ಹ್ಮ ಮಳೆ ಆದ್ರೆ ಚೆನ್ನಾಗಿರ್ತು ತಡೆ ಏನೋ ಮಾನ್ಸೂನ್ ಗಳು ಚೆನ್ನಾಗಿಲ್ಲಂತೆ.
ಹೌದಾ ಯಾಕೆ ಅಂತೆ
ನಮ್ ಕಡೆ ಬೀಸ್ತಿತ್ತಲ್ಲಾ ಗಾಳಿ ಮೋಡಗಳು ಈಸಲೇ ಆಫ್ರಿಕಾ ಸೈಡು ಇದಕ್ಕ ಹೋಗ್ಬಿಟ್ಟದಾವಂತೆ ಅದಕ್ಕೆ ಊಟ ಅಲ್ಲಾ ಕಂಡ್ರಿ ಅದು ಗಾಳಿಗೆ ಹೋಗ್ ಬಿಟ್ಟಿದೆ ಅದು ನಾರ್ತ್ ವೆಸ್ಟ್ ಇಷ್ಟು ವಿಂಡ್ ಬಂದಿಲ ಈ ಸಲೆ.
ಹೌದಾ ಅದು ಏರ್
ಬೇಸಿದೆ ಅಂತೆ.
ವೆಷ್ಟಾಟೌಸ್ ಇದೇವಲ್ಲಾ,
ಹುಂ
ಸದನ್ ಪಾರ್ಟ್ ಆಫ್ ಆಫ್ರಿಕನ್ ಸೈಡ್ ಹೋಗಿದ್ದಾವೆ
ಹ ಮತ್ತೆ ಅದೇ ಕಾರಣಕ್ಕೆ ನಮ್ ಕಡೆ ಆಗ್ತಿಲ್ಲ ಅದೇ ಆ ಮೋನೇ ಹಾವೇರಿಯಲ್ಲಿ ಮೋಡ ಬಿತ್ತ ಬಿತ್ತನೆ ಮಾಡಿದ್ದಾರಂತೆ. ಅದ್ರ ಫಲಿತಾಂಶ ಏನಂತ ಹ ಅದೇ ಎಲ್ಲಾ ಹಾವೇರಿ ಶಾಸಕ ಕರೆ ಎಲ್ಲಾ ಸೇರ್ಕೊಂಡು ಅವರ ಸ್ವಂತ ಖರ್ಚಿನಲ್ಲೇ ಮಾಡಿದ್ದಾರೆ ಅಂತಾ ಮೋಡ ಬಿತ್ತನೆ.
ಹೌದಾ ಮೋಡ ಬಿತ್ತನೆ ಹಂಗಂದ್ರೆ ಏನು ಮೋಡ ಬಿತ್ತನೆ ಅಂದ್ರೆ.
ಮೋಡ ಬಿತ್ತನೆ ಅಂದ್ರೆ ಮೋಡದಲ್ಲಿ ರಾಸಾಯನಿಕವನ್ನು ಸಿಂಪಡಣೆ ಮಾಡ್ತಾರೆ.
ಹಂಗಲ್ಲ ಅದು ಮೂಡದಲ್ಲಿ ರಾಸಾಯನಿಕ ಸಂಪಾದನೆ ಮಾಡಲ್ಲಾ.
ಹುಂ ಮತ್ತೆ ಮೋಡ ಅದೇ ಸೋಡಿಯಂ ಅನ್ನು ಸಿಂಪಡಣೆ ಮಾಡ್ತಾರೆ ಅದೇ ಮತ್ತೆ ಮತ್ತೆ ಎನ್ ಮೋಡ ಬಿತ್ತೆ ಅಂದ್ರೆ.
ಮತ್ತೆ ಅದ್ರಿಂದ ಏನ್ ಪ್
ಅದರಿಂದ ಮೋಡಗಳು ಉತ್ಪಾದನೆ ಆಗಿ ಹೆಚ್ಚಿನ ಮಳೆ ಆಗುವ ಸಾಧ್ಯತೆ. ಆಗ್ತಾದ್ದೆ ಆದ್ರೆ ಈ ರೀತಿ. ಮೋಡಗಳಿದ್ರೆ ನೋಡಿ ಈಗ ನಕ್ಷತ್ರಗಳೆಲ್ಲಾ ಕಾಣ್ತಿದ್ದವು.
ಹೌದು ಆಕಾಶದಲ್ಲಿ ನಕ್ಷತ್ರ.
ನಾವು ಹೆಚ್ಚಿನ ರೈತರು ಇಷ್ಟೊತ್ತಿಗೆ ಹಿಂಗಾರು. ಬಿತ್ತನೆ ಮಾಡಿರ್ತಾರೆ ಈಗ ಒಳ್ಳೆ ಮಳೆಗಾಲದ ಅವಧಿ ಇದು.
ಹೌದು ಮಳೆಗಾಲ ಅವಧಿಯಲ್ಲಿ ನಕ್ಷತ್ರಗಳು ಕಾಣಿಸಬಾರ್ದಿತ್ತು ಆದ್ರೆ ಕಾಣಿಸ್ತಿದೆ ಯಾಕೆ.
ಬೇಸಿಗೆಗಾಲ ಆದಂಗ ಅದೇ ಮಳೆ ಇಲ್ಲಲ್ಲ ಮಳೆ ಆಗಿದ್ರೆ ಮೋಡ ಇರ್ತಿದ್ವು. ಮೋಡನೇ ಇಲ್ಲ ಅಂದ್ರೆ ಮಳೆ ಇಲ್ಲ.
ಹೌದು ನಿಮಗೆ ನಿಮ್ಗ್ ಶಾಪೂರ್ ಕಾಣಿಸ್ತಿದ್ದೇನಾ.
ಹ್ಮ್ ಶಾಪೂರ್ ಕಾಣಿಸ್ತಿದ್ಯಲ್ಲ ಆದ್ರೂ ಇವು ಶಾಪೂರು ಯಾದ್ಗರಿ ಅದಾವಲ್ಲ ನನಗೆ ಈಗ. ಶರಣು ಹದಾರಲ್ಲ ಡಾಕ್ಟರ್ ಶರಣು ಅವರು ಒಂದು ಹೊಸ ವಿಷಯ. ತಿಳಿಸಕೊಟ್ರು ಈಗ ಯಾವದ. ಯಾದಗಿರಿ ಅದೆಅಲ್ಲ ಅದು ಹಿಂದುಳಿದದ ಪ್ರಥಮ ಸ್ಥಾನದಾಗ ಐತಿ. ಹಿಂದುಳಿದ ವರ್ಗದ ನನಗ್ ಗೊತ್ತಿರ್ಲಿಲ್ಲ ಅದು ಹೊಸ ವಿಷಯ.
ಈ ಹೊಸ ವಿಷಯ ಎಲ್ಲಾ ಎಷ್ಟು ಒಂದ್ ಐದಾರ ಹತ್ತ ಹದ್ನೈದು ವರ್ಷ ಆಯತು ಯಾದ್ಗಿರಿ ಲಾಸ್ಟ್ ಬಟ್ ಲಿಸ್ಟ್ ನಾಡ್ ಬಟ್ಲಿ ಲಿಸ್ಟ್ ಅಂತ ಪೊಸಿಷನ್ ಅಲ್ಲಿ ಇದೆ ನಮ ಕರ್ನಾಟಕದ ಲಿಸ್ಟ್ ಅಲ್ಲಿ
ನಾನು ಅದನ್ನ ಎಕ್ಸ್ ಇದು ಅನುಭವ ಮಾಡಿದೆ ಯಾಕಂದ್ರೆ ಮೊನ್ನೆ ನಾನು ಮಂತ್ರಾಲಯ. ಹೋಗ ಮುಂದೆ ಯಾದಗಿರಿ ನೋಡಿ ದಿಗ್ಬೇರಾಗ ಆಗಬಿಟ್ಟಿದ್ದೀನಿ. ಇಷ್ಟು ಇದು ಏನದು ಬೆಳವಣಿಗೆ. ಚಿಲ್ಲಿಯನ್ನ ನಾ ನೋಡಿದ್ದೆ. ಇಲ್ಲ ಆ ರೀತಿ ಇದೆ ಅದು ಅಲ್ಲಿರೋ ಪರಿಸರ. ಅಲ್ಲಿರ ಜನರು ಅಲ್ಲಿರೋ ಸ್ವಚ್ಛತೆ ಅಲ್ಲಿರೋ ಬಸ್ಸು ನಿಲ್ದಾಣ. ನೋಡಿದ್ರಿ ಅಚಾರ್ಯ ಆಗಬಿಡ್ತೀರ ನೀವು ಹಾ ನೋಡಿದ್ರಿ. ನೋಡಿದ್ದೀವಿ ಅದು ಜಿಲ್ಲೆಯಲ್ಲಿರೋ ಬಸ್ಸ ನಿಲ್ದಾಣ ಅದು. ಅಭಿವೃದ್ಧಿನೇ ಅಲ್ಲ ಅಲ್ಲಿ
ಮೂತ್ರ ವಿಸರ್ಜನೆ ಕೂಡ ಅಲ್ಲೇ ಬಸ್ ನಿಲ್ದಾಣದಲ್ಲಿ ಮಾಡುತ್ತಾರೆ ಎಂತ. ಎಂತ ಜನರು ಇರ್ಬಹದು.
ಹೌದು ಅದಕ್ಕೆ ನೆಟ್ಟಿಗೆ ನಮಗೆ ಇದೂ ಇಲ್ಲ ಕೊಠಡಿಗಳನ್ನ ಇವು.
ಇದು ನೀವನು ದೇವ್ದುರ್ಗದ ಬಸ್ ಸ್ಟಾಪ್ ನೋಡಿದ್ರೆ ಅದಕಿಂತ ಕಾರಾಬ್ ಆಗಿದೆ ಈ ದೇವದುರ್ಗಾ. ಹಾ ಬಸ್ ಸ್ಟಾಪು ಅಲ್ಲಿ ಬಸ್ಸೇ ನಿಂತಿರುತ್ತೆ ಬಸ್ ಮೇಲೆ.
ಏ ಏನ್ ಮಾತಾಡ್ತಿದ್ರ ಉಮೇಶ್ ಸಿಂಗ್ ಮಾತಾಡಿದ್ರೆ ಮತ್ ಮಾತ್ತಡಿದ್ರೆ ಸಮಯ ನಾವೇ ಹಾಳ್ ಮಾಡ್ದಂಗ ಆಗುತ್ತೆ. ಹ್ಮ್ ಹ್ಮ್ ಯಾಕಂದ್ರೆ ಈಗ ನಾವು ನಮ್ಮ. ಓದು ಬರಹ ಒಳ್ಳೆ ಮೂ ಫಿಲಂ ಮೂವಿಗಳನ್ನು ಮತ್ತು ಸಿನಿಮಾಗಳನು ಬಿಟ್ಟು ಇಲ್ಲಿ ನಾವವು ಈ ರೀತಿ ಮಾತಾಡ್ತಿದೀವಿ ಅಂದ್ರೆ. ಅದಕ್ಕೊಂದ್ರ ಅರ್ಥ ಕಲ್ಪಿಸ್ಬೇಕು ನಾವು ಮಾತಾಡಿರೋ ಸಮಯನ ಅರ್ಥ. ಇರ್ಬೇಕು ಸುಮ್ನೆ. ಅನವಶ್ಯಕವಾಗಿ ಮಾತಾಡಿ ನಮ್ಮ ಸಮಯವನ್ನು ಹಾಳು ಮಾಡಕೋಬಹುದು.
ಅನ್ನ ಅವಶ್ಯಕತೆ ಅನ್ನ ಅವಶ್ಯಕತೆ ಅಲ್ಲಾ ನಿಜವಾಗ್ಲೂ ನಾನು ಹೇಳ್ತಿರೋದು ನಿಲ್.
ಹ್ಮ್ ಅದೇ ಈ ಯಾಕಂದ್ರೆ ಇವು. ತುಳಿದ ವರ್ಗ ಕಲ್ಯಾಣ ಕರ್ನಾಟಕ ಬರ್ತಾವಲ್ಲ ಕ್ರನಳಿ ಕರ್ನಾಟಕದಲ್ಲಿ ಭಾಗದಗಳು.
ಅಲ್ಲ ಇಲ್ಲಿ ಕೇಳಸಕೊರಿ ಇಲ್ಲಿ ಸ್ವಲ್ಪ. ಈಗ ನಮ್ಮ ಕರ್ನಾಟ ಈಗ ನಮ್ಮ ಕರ್ನಾಟಕ ಸರ್ಕಾರ ರ್ಕಾರದರು ಕರ್ನಾಟಕ ಇದು ಹೈದ್ರಾಬಾದ್ ಕರ್ನಾಟಕದವರಿಗೆ ಇಂಥ ಇಂಥ ತ ಫಂಡ್ ಅಂತ ಕೊಡ್ತಾರೆ. ಆ ಫಂಡ್ ಏನ್ ಮಾಡ್ತಿದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಇವ್ರು ಓ ತನಿಖೆ
ಇಲ್ಲಾಯ ಈ ಖಜಾನೆ ಎಲ್ಲಾ ಲೂಟಿ ಮಾಡ್ತಿದಿದ್ದಾರೆ ನಮ್ಮ ಶಾಸಕರು ಎದ್ದಾರಲ್ಲಾ ಈ ಈ ಕಡೆ ಜನ ಭಾಗ ಶಾಸಕರು ಖಜಾನೆಗಳನ್ನೆಲ್ಲ ಲೋಟ್ ಲೂಟಿ ಮಾಡಿ ನಮ್ಮಂತ ಬಡವರ ಮೇಲೆ ನಾವು ಕಟ್ತಿರೋ ತೆರಿಗೆ ಎಲ್ಲಾ ಹಾಳಾಗ್ತಿದೆ. ಈಗ ನಾವು? ರೈತರು ಈಗ ಎಲ್ಲರ ಮತ್ತೆ ನಮ್ಮಂತ ಬಡ ಜನರು ಪ್ರತಿಯೊಂದು ತಿನ್ನುವ ಹಾರದ ಮೇಲೆ. ತಗೊನುವ ವಸ್ತುಗಳ ಮೇಲೆ ಎಲ್ಲಾ ನಾವು ತೆರಿಗೆ ಕಟ್ತಿದ್ದೀವಿ.
ತೆರಿಗೆ ಕಟ್ತೀವಿ ಅದು ಬಿಡಿ ಇಲ್ಲೇ ನೋಡಿದ್ರೆ ನೀವು ನಮ್ದ ಇದು ಬೀಗ್ ಗುಡಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಗೌರ್ಮೆಂಟ್ ಪ್ರಾಪರ್ಟೀಸ್ ಇದ್ದಾವೆ ಆದ್ರೆ ಯಾವದು ಯೂಸ್ ಮಾಡ್ತಿಲ್ಲ ಅಂತ ಇದು ಇದೆ.
ನೋಡಿ ಎಷ್ಟು ಸರ್ಕಾರಿ ಜಾಗಗಳನೆೆಲ್ಲಾ ಹಾಳ ಮಾಡ್ತಿದರೆ ಇವರು.
ಹೌದು ದುರ್ಬಲ್ಯತೆ ದುರ್ಬಲ್ಯತೆ
ಹ ದುರ್ಬಳಕೆ. ಏನ್ ಉಮೇಶ್ವರೆ ನಿಮ್ಮ ಬಾಯಲ್ಲಿ ಪ್ರಾಬ್ಲಮ್ ಇರ್ಬೇಕು ನೀವು ಉಳಾಗಡ್ಡಿ ತಿನ್ನೋದನ್ನ ಕಮ್ಮಿ ಮಾಡ್ಬೇಕ. ಉಳಾಗಡ್ಡಿ ತಿನ್ನೋದ್ರಿಂದ ನಾಳಗೆ ದಪ್ಪ ಆಗಿ ನಮ್ಮ ಮಾತು ಮಾತುಗೋಳು ಹೊಳ್ಳೋದಿಲ್ಲ ನೋಡಿ ನಾ ಮುಂಚೆ? ನನ್ನ ಮಾತುಗಳು ಬಹಳ ಒಳ್ತಿದ್ವು ಈಗ ನಾ ಉಳ್ಳಗಡ್ಡಿ. ತಿನ್ನೋದ್ರೆಲ್ಲ ಕಮ್ಮಿ ಮಾಡಿರಿಂದ ತಾನನಾ
ಹೌದೇನು ಹಂಗಂದ್ರೆ ನಾನು ಇರ್ ಮುನಿಂದ ನಿಲ್ಸ್ತೀನಿ ಉಳ್ಳಾಗಡಿ ತಿನ್ನೋದ್ನಾ?
ಏ ಉಳ್ಳ ಈರುಳ್ಳಿ ಅಂದಬೀಡಿ ನೀವು ಸಾಕು ಉಳ್ಳಾಗಡ್ಡಿ ಅನ್ನಬೇಡಿ. ಈರುಳ್ಳೇ ಅಂದಬಿಡಿಲ್ಲ ಇವ ಬೇಡಾ.
ನಮ್ಮ ಸೈಡ್ ಉಳಾಗಡ್ಡೆ ನಾವು ಬೆಳಿತೀವಿ ಈ ಸಲೆ ಹಾಕಿದ್ವಿ ನಮ್ಮ ರೈತರು ಏನ್ ಮಾಡ್ಬಿಟ್ಟ ಅಂದ್ರೆ ನಾವು ಒಬ್ರಿಗೆ ಹೊಲ ಕೊಟ್ಟಿದ್ವಿ.
ಹೌದಾ ಯಾರಿಗ ಹೊಲ ಕೊಟ್ಟಿದ್ರಿ ನೀವು?
ನಾವು ಇಲ್ಲೇ ನಮ್ಮ ಊರಿನ ಒಬ್ಬ ಗ್ರಾಮಸ್ಥನಿಗ ಕೊಟ್ಟಿದ್ವಿ ಅವರು ಹೆಂಗ್ ಮಾಡಿಬಟ್ಟ ಬಿಟೀದ್ರಿ ಅಂದ್ರೆ ಉಳಾಗಡ್ಡಿ ಈಗ ಅದು ಮತ್ ಮದ್ಯಪಾನ ಮಾಡಿ ಬೀಜ ಬಿತ್ತಿ ಬಿಟ್ಟಿದ್ದಾರೆ. ವದ್ಯಾಪಾನ ಮಾಡಿ ಬೀಜ ಬಿತ್ತಿ ಅವು ಎಷ್ಟು ಬೆಳೆದ್ಬಿಟ್ಟದ ಅಂದ್ರೆ? ಒಂದು ಸ್ಪೇಸೇ ಇಲ್ಲ ಅಲ್ಲಿ.
ಹೋ ಹಂಗೇ ಆಗಬಿಟ್ಟಿದ್ದೇನಾ?
ಹಾ ಹಂಗ್ ಬಿತ್ತ ಬಿಟ್ಟಿದ್ದೇನೆ ಅವು ಪೋಷಕಾಂಶಗಳಿಗೆ ಕೊರೇ ಕೊರತೆ ಆಗಿ ಮತ್ತು ಅವರವರ ನಡುವೆ ಸ್ಪರ್ಧೆ ಉಂಟು ಮಾಡ್ಕೊಂಡು ಅವು
ಹೌದು ನೀವ ಹೆದರ ಎದರ ಬಗ್ಗೆ ಹೇಳ್ತಿದ್ದೀರಾ ಇದನ್ನ ಯಾವ್ದೋ ನಾನು ಇದು ಆಗ್ರ ನಮಿ ಕೋರ್ಸ ಅಲ್ಲಿ ಓದಿರ್ಬೇಕ.
ಇಲ್ಲ ಇಲ್ಲ ಇದು ನಮ್ಮ ಹೊಲ್ದದಲ್ಲಿ ಆಗಿರುವ ನಿಜ ಜೀವನದ ಘಟನೆ ಹೇಳ್ತಿದ್ದೇನೆ ನಾನು ಬೇಸಾಯ ಶಾಸ್ತ್ರದ ಬಗ್ಗೆ ಹೇಳ್ತಿಲ್ಲ?
ಹೌದು ನೀವ್ ಬೇಸಸ ಬೇಸಾಯ ಶಾಸ್ತ್ರ ಎಲ್ಲಿ ಮಾಡಿದ್ದೀರಾ ನೀವು?
ನಾವ್ ಬೇಸಾಯ ಶಾಸ್ತ್ರ ನಾವು ಮೊದ್ಲಿಗೆ ನಾವ್ ಡಿಪ್ಲೊಮಾ ಕರಿದಿದ್ದರೆ. ಕ ಪದವೀಧರ ಆಗಿದ್ದೀನಿ ನಾವು ಅಲ್ಲಿ ನಮ.
ಹ.
ಹಾ ಡಿಪ್ಲೊಮಾ ಪದವಿದಾರ ಅಲ್ಲಿ ನಮ್ಗೆ ಬೇಸರ ಶಾಸ್ತ್ರದ ಬಗ್ಗೆ ಚೆನ್ನಾಗ ಹೇಳ್ಕೊಟ್ಟಿದರು..
ಹೌದು ಬೇಷಯಾ ಶಾಸ್ತ್ರ ಅಂದ್ರೆ ಏನು?
ಬೇಸಾಯ ಶಾಸ್ತ್ರ ಅಂದ್ರೆ ಇದೇ ಆಂಗ್ಲ ಮಾಧ್ಯಮದಲ್ಲಿ ಅಗ್ರನಮಿ ಅಂತಾರೆ.
ಅದನ ಬೇಸಾಯ ಶಾಸ್ತ್ರ ಅಂದರ್.
ಹಾ ಈಗ ಆಂಗ್ಲ ಮಾಧ್ಯಮದಲ್ಲಿ ಪ್ಲಾಂನ್ ಪೆಥಾಲಜಿಗೆ ಸಸ್ಯ ರೋಗ ಶಾಸ್ತ್ರ.. ಕೇಟಾ ಶಸ್.. ತ್ರ ಅಂದ್ರೆ ಎಂಟ ಮಾಲ್ಜಿ ಇವನ್ನಲ್ಲಾ ಕಲ್ತ್ ಬಂದಿದ್ದ ದೇನಿ ಯಾಕಂದ್ರೆ ನನಗಿದು.. ಇಂಗ್ ಆಂಗ್ಲ ಮಾಧ್ಯಮದಲ್ಲಿ ಇರೋದ್ರಿಂದ ಒಂದ್ ಸ್ವಲ್ಪ ತೊಂದ್ರರೆ ಆಗ್ತಿದೆ ಹೊರ್ತು. ನನಗೆ ಕನ್ನಡದಲ್ಲ ಇದ್ದಿದ್ರೆ ಚೆನ್ನಾಗಿ ಆಗದ ಇದು.
ಹೌದಾ ನಮಗ ಇಂಗ್ಲಿಷ್ಲ್ಲೇ ಇರ್ಬೇಕು ನಮ್ನ ಕನ್ನಡ ಸ್ಪಷ್ಟವಾಗಿ ಸ್ವಲ್ಪ ಬರಲ್ಲ ಎಂತ ಮಾಡದ್. ಏನ್ ಮಾಡ್ಬೇಕನ್ನೋದುಗೊತ್ತಾಗಲ್ಲ ಈಗ ಈಗ ಎಲ್ಲ ನಾವ್ ಇಂಗ್ಲೀಷ್ ಮೀಡಿಯಂ ಇಂದಾನೇ ಬಂದ್ಬಿಟ್ಟಿದೀವಲ್ಲಾ. ಕನ್ನಡ ಬಾಳ ತೊದರ್ತಿದೆ ಹಂಗ ಆಗ್ತಿದೆ ಈಗ..
ಹಿ... ಆಂಗ್ಲ ಮಾಧ್ಯಮ ಇರೋದ್ರಿಂದ ನಿಮ್ಗೆಲ್ಲಾ. ಚೆನ್ನಾಗ ಈಗ ನಮ್ಮಂತ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಬಂದ್ರೆ ಇಲ್ಲಿ ಬಹಳ ಕಷ್ಟ. ಸ್ತವಿ ನೋಡಿ ನಾವು ಸಸ್ಯ ರೋಗ ಶಾಸ್ತ್ರ. ನಮ್ಮ ಅಂಕಗಳು ಒಂದರಲ್ಲಿ ಮೂರು ಒಂದರಲ್ಲಿ ಇವತ್ತು ಬರೆದಿರ ಪರೀಕ್ಷೆ. ನಾಲ್ಕು ಸತಿಗೆ ಬರೋದಿಲ್ಲ ಈ ಕಠಿಣ ಪರಿಸ್ಥಿತಿ ಬಂದ್ ನಿತ್ ಬಿಟ್ಟಿದೀ ನಾವ ಈಗ.
ಅಲ್ಲಾ ರಿ ನೀವು ಇದು ಇದು ಎ. ಕೆ ಜಿ ಯ ಟ್ವೆಲ್ತ್ವರೆ ಇಂಗ್ಲಷ ಮೀಡಿಯ್ ಅಂತೆ ಆಮೇಲೆ ಎರ ವರ್ಷಷ್ಟೇ. ಕನ್ನಡ ಮೀಡಿಯಂ ಅಂತ ಅಲ್ಲ ಅಲ್ಲ ನೀವ್ ಹೆಂಗ್ ಹೇಳ್ತಿದ್ದೇನ ನಮ್ ಮುಂದೆ.
ಇಲ್ಲ ಇಲ್ಲ ನಾನು ಒಂದರಇಂದ ಎಲ್ಲ ಎಲ್ ಕೆ ಜಿ ಅಂಗನವಾಡಿ. ಮತ್ತು ಒಂದರಿಂದ ಐದ ತರಗತಿವರೆಗೂ ಇಂಗ್ಲಿಷ್ ಇದು. ಕನ್ನಡ ಮಾಧ್ಯಮದಲ್ಲೇ ಕಲ್ತಿರೋದು ಬೇಕಂದ್ರೆ ನನ್ನ ಹತ್ರ ಇವು. ಪ್ರಮಾಣ ಪತ್ರ ಇದ್ದಾವೆ.
ಅಲ್ಲ ಪ್ರಮಾಣಿ ಪ. ಪತ್ರ ಯಾವ ಪ್ರಮಾಣ ಪತ್ರ ಇದೆ ನಿಮ್ಮ್ ಹತ್ರ ಸ್ಟಡಿ ಸರ್ಟಿಫಿಕೇಟ್ ಇದೆನಾ ಶಾಲಾ ದುಡಿಕರಣ ಪತ್ರ.
ಹಾ ಶಾಲಾದುಡಿ ಕರ್ ನ ಪತ್ರ ಇದೆ ನಮ್ಮ್ ಹತ್ರ ಬೇಕಂದ್ರೆ ನಿಮ್ಮ ಸಾಕ್ಷಿ ಸಮೇತ ತೋರ್ಸ್ತೀವಿ ನಾವು. ಇದು ಆರ್ರಂದ ಹತ್ತು ನಾವು ಆಂಗ್ಲ ಮಾಧ್ಯಮದಲ್ಲಿ ಕಲ್ತಿದ್ದು.
ಆಂಗ್ಲ ಮಧ್ಯದ ಎಲ್ಲಿ ಕಲ್ತಿರೋದು ನೀವು.
ನಾವು ಆಂಗ್ಲ ಮಾಧ್ಯಮದಲ್ಲಿ ಸರ್ಕಾರಿ ಹಿರಿಯ ಪ್ರ ಹಾ. ಆರ್ ಎಂ ಎಸ್ ಎ ಸ್ಕೂಲ್ ಆದರ್ಶ ವಿದ್ಯಾಲಯದಲ್ಲಿ ಕಲಿತಿದ್ದೇವಿ ನಾವು.
ಅಧರ್ಶ ವಿದ್ಯಾಲಯ ಅದೇ ಅನಂತನಹಳ್ಳಿಯಲ್ಲಿ ಇದೆಯಲ್ಲ ಅರಪನಳಿ ಅರನಾಳಿ.
ಹಾ ಅದೇ ಹರಪನಹಳ್ಳಿ. ಹತ್ರ ಇದೆ ಅಲ್ಲ ಅದೇ ಆದರ್ಶ ವಿದ್ಯದಲ್ಲಿ ಅಲ್ಲಿ ಒಂದು ಪಾಲಿಟೆಕ್ನಿಕ್ ಡಿಪ್ಲೊಮಾ. ಪಾಲಿಟೆಕ್ನಕ್.
ಹಓ ಮತ್ತ ಇದು ಇದ ಗೊತ್ತಾ ನಿಮ್ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲು ಅಲ್ಲೇ ಇದೆ ಸ್ವಲ್ಪ.
ಹ ಮುಂದೆ ಹೋದ್ರೆ ಅದೇ ನೀಲ್ಗುಂದ ಅಲ್ಲಿ ಮೇನ್ ರೋಡ್ ಅಲ್ಲಿ ಸಿಗುತ್ತ. ಮತ್ತ ಅದು ಚೆನ್ನಾಗಿರೋ ಕಾಲೇಜ್ ಮಹಿಳೆಯರಿಗೆ ಮಾತ್ರ ಅಲ್ಲಿ ಅವಕಾಶ ಇರೋದು.
ಹಓ ಚೆನ್ನಾಗಿರತ್ತೆ ನೀವು ಸ್ವಲ್ಪ. ನೋಡ್ಬೇಕು.
ಹ ಅದೇ ನೀವ್ ಅಲ್ಲೇ ಕಲ್ತ್ರಿ ಏನು.
ನಾವ್ ಅಲ್ಲಿ ಕಲ್ತಿರೋದಲ್ಲ ನಾವು ಇದು ಚನ್ನಗಿರಿ ಚನ್ನಗಿರಿ ಗೊತ್ತಾ.
ಹ ಚೆನ್ನಗಿರಿ ಅಲ್ಲಿ ಚಿಕ್ಕಮಂಗಳೂರ್ ಅವನ್ ಬೆಂಗಳೂರ್ ಸೈಡ್ ಬರುತ್ತಲ್ಲ ಅಲ್ಲಾ.
ಅದು ಅಲ್ಲ ಶಿವಮೊಗ್ಗ ಸೈಡ್ ಬರುತ್ತದೆ ಅದು.
ಹೌದಾ ಚೆನ್ನಗಿರಿ ಅಲ್ಲಿ ಒಂದ್ ಬೆಂಗಳೂರ್ ಸೈಡ್ ಇರ್ಬೇಕು.
ಚಂಗ್ಳೂರ್ ಇದು ಚನ್ನಗಿರಿ ಅನ್ನೋದು ಒಂದು ಚಿತ್ರದುರ್ಗ ಸೈಡ್ ಒಂದಿದೆ ಅಷ್ಟೇ.
ಹಾ ಹಾ ಹೌದೇನು ಹೆ
ರ ಹತ್ರ ಇದೆ ಬಳ್ಳಾರಿ ನಾವು ಶಿವಮೊಗ್ಗ ಗಾಜನೂರ್ ನಾವು ಹೋದೆವ್ ಗೊತ್ತಾ ನಿಮ್ಗೆ.
ಜಜೂನೂರ್ ನೋದೇ ಗೊತ್ತಿಲ್ಲ ಯಾಕಂದ್ರೆ ನಾವು ನವೋದಯಾ ಗಿವೋದಯ್ ಎಲ್ಲಾ ಕಲ್ತ್ ಬಂದಿಲ್ಲ.
ನಾವು ನೋವೋಧಯ ಸ್ಟೂಡ್ ನಾವು ನವೋದಯ ವಿದ್ಯಾರ್ಥಿಗಳು ಅದಕ್ಕೆ ನಮಗೆ ಸ್ವಲ್ಪ ಸ್ ಸ್ವಲ್ಪ ಕನ್ನಡ ಬರಲ್ಲ ಅಲ್ಲ ನಮ್ಮ ಅಲ್ಲಿ ನಮ್ಮ ಶಾಲಾ ಶಿ ಶಿಕ್ಷಕರು ಏನಂತ ಹೇಳ್ತಿದ್ರು ಅಂದ್ರೆ ನೀವು ಬರೆ ಇಂಗ್ಲೀಷ ಅಲ್ಲಿ ಮಾತಾಡ್ಬೇಕು ಇಲ್ಲಾಂದ್ರೆ ನಮಗ್ ಫೈನ್ ಕಟ್ಬೇಕು ಅಂತಿದ್ರು ಅವರು.
ಹೌದಾ ಏ ನೋಡಿ ನಮಗೀ ಇದನ್ನು ಮಾಡಿದ್ರು ಇವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗ ಏನಂತಾರೆ ಕನ್ನಡದಲ್ಲಿ. ಕೊಟ್ಟು ನಿಟ್ಟುಗಳು
ಹಾ
ಕಟ್ಟುನಿಟ್ಟುಗಳು ನಮ್ಗೆ ಮಾಡುದ್ರ ಯಾಕಂದ್ರೆ ನಮ್ಮ ಜೊತೆಗಿರೋ ಸ್ನೇಹಿತರೆಲ್ಲ ಕನ್ನಡ ಮಾಧ್ಯ ಮದಲ್ಲಿ ಓದಿರೋರ್ ಇರತ್ತಾ ನಮ್ ಜೊತೆ ಇರೋ ಸ್ನೇಹಿತರಿಗೆ ಯಾರಿಗೆ ಇಂಗ್ಲೀಷ್ ಬರ್ಲಿಲ್ಲ ನಮ್ಗೆ ಬರ್ಲಿಲ್ಲ ನಾವು ಅದೇ ರೀತಿ ತಿ ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಕಲ್ತಾ ಇಲ್ಲ.
ಹೌದು ಹೌದು
ಹೌದೌದು ನಾವು ಆಂಗ್ಲ ಮಾಧ್ಯಮ ಕಲಕೆ ನಮ್ಗೆ ಸಹಾಯ ಮಾಡಿ ಅಂದ್ರೆ ಸಿನಿಮಾಗಳು ಸಿನಿಮಾಗಳಿಂದಾನೇ ನಾನ್ ಆಂಗ್ಲ ಮಾಧ್ಯಮ ಕಲ್ತಿರೋದು ಸ್ವಲ್ಪ್ ಆಂಗ್ಲ ಮಾಧ್ಯಮ ಮತ್ತು ನಾವು ಆಂಗ್ಲ ಮಾಧ್ಯಮ ಸಿನಿಮಾಗಳನ್ನ ಅಧಿಕ ಹೆಚ್ಚಾಗಿ ನೋಡ್ತೀವಿ ಹೆಚ್ಚಿನ ಅವಧಿಯಲ್ಲಿ ನಾವು ಬಹಳ ಆಂಗ್ಲ ಮಾಧ್ಯಮದ ಮೂವಿ ನೋಡ್ತವ್ ಮತ್ತೆ ಹಿಂದಿ ಮೂವಿ ಗಳನ್ನು ನೋಡ್ತೀವಿ ಸಿನಿಮಾಗಳು.
ನೀವು ಅವರ್ ಫಾಲ್ಟ್ ಯರ್ ಫಾಲ್ಟ್ ಎಲ್ಲ ಮೂವೀಸ್ಗೆ ಇದು ಚಲನಚಿತ್ರವನ್ನು ನೋಡಿದೀರಾ.
ಹಾ ನೋಡಿದ್ದೀನಿ ನಾನು ಅವರ್ಸ್ ಫಾಲ್ಟ ಮೈ ಫಾಲ್ಟ ಇವು ಎರಡು ನೋಡಿದೀನಿ ಮುಂದಿನ ಮೂ ಸೀ ನಿಮಾಗಳ ನೋಡೋಕೆ ನನಗ್ ಆಸಕ್ತಿ ಬರಲಿಲ್ಲ ಯಾಕಂದ್ರೆ ಅದರಲ್ಲಿ ನನಗ್ ಬೇಕಾಗಿರೋ ರೀತಿ ಸಂದೇಶ ಇರಲಿಲ್ಲ ನನಗೆ ಅದು ಇಷ್ಟ.
ಹೌದ ಸಂದೇಶ ಇರುತ್ತೆ ಆದ್ರೆ ನಿಮಗೆ ಇದು ಆಗ್ತಿರಲ್ಲ ಅಷ್ಟೇ.
ಇಲ್ಲ ನನಗೆ ಎಲ್ಲಾ ಅರ್ಥ ಆಯ್ತು ಅದು ನನಗೆ ಆ ರೀತಿ ಮೂವಿಗಳನ್ನ ನೋಡಕ್ ಇಷ್ಟ ಆಗಲ್ಲ ಯಾಕಂದ್ರೆ ಅವನ